ಹಲೋ
ಹಲೋ ವೆಲ್ಕಮ್ ಟು ಕಾರ್ಯ ಆಪ್ ಸರ್ ನಿಮ್ಮ ಊರಲ್ಲಿ ಮಳೆ ಬೆಳೆ ಹೆಂಗಿದೆ ಸರ್.
ನಮ್ಮ ಊರಲ್ಲಿ ಮಳೆಯಂತ್ರು ಸಂಪೂರ್ವಾಗಿ ಬಂದ ಆಗಬಿಟ್ಟೆ ಸರ್ ಈಗ ಬೆಳೆ ಅಂತ್ರು ಆಟಾಗಿ ನಿಂತ್ ಬಿಟ್ಟವ್ ಸರ್
ಈಗೆಲ್ಲ ಬಣಗ್ಯದ ಭೂಮಿ ಕಾಣ್ತಾ ಇದೆ ಸರ್.
ಎಲ್ಲ ಒಣ ಬಣ ಕಾಣ್ತದೆ ಸರ್ ಈಗೆಲ್ಲ
ಸ್ವಲ್ಪ್ ಮಳೆ ಆದ್ರೆ ಹೆಂಗಿರುತ್ತೆ ಸರ್ ಈಗ
ಮಳೆ ಆದ್ರೆ ತುಂಬಾ ಚೆನ್ನಾಗಿರುತ್ತದೆ ಸರ್ ಈಗ. ಕ ಪಿಚ್ಚಿ ಪಿಚ್ಚಿ ರಾಡಿ ಕಚ್ಚಿ ಪಿಚ್ಚಿ ರಾಡಿ ಇರ್ತದ್ ಸರ್ ಈಗ.
ಸರ್
ವಾತಾವರಣ ಏನ್ ಮಳಿ ಆಗುವ ಸಂಭವ ಇಲ್ರಿ ಸರ್ ಹಂಗ ಐತ್ರಿ ವಾತಾವರಣ ಏಲ್ಲ.
ಹಾ ಸರ್ ನಿಮ್ದ್ ಎಜುಕೇಶನ್ ಏನ್ ಮುಗ್ದಿದೆ ಸರ್.
ನಮ್ದ ಎಜುಕೇಶನ್ ಇದ್ ಮುಗುದ್ರ ಟೆಂತ್ ಮುಗಿತದ್ರಿ.
ಹ ಸರ್ ಬಾಳ ಕಡಿಮೆ ಮುನ್ಸಿದ್ರ ಸರ್.
ನಾವೆಲ್ಲ ಹೆಬ್ಬಟ್ಟದವ್ರ್ ಸರ್.
ಹಾ ಸರ
ಹೋಗಿರ್ತರ
ಮತ್ತತ್ ನಿಮ್ದು ಹೊಲದ ಎಷ್ಟು ಎಕರೆ ಇದೆ ಸರ್
ನಮ್ದು ಹೊಲ ಇಲ್ಲ ಸರ್ ಎಲ್ಲಾ ನಾವ್ ಎಲ್ಲಾ ಹುಡ್ರದರ್ ಸರ್
ಅಂದ್ರೆ ಪೂರಾ ಕಡು ಬಿಡ್ತಾನ ಅಂದಂಗೆ ಸರ್
ಹಾ ಪೂರ ಕಡು ಬರ್ತಲ್ಲ ಸರ್ ನಾವೆಲ್ಲ ದುಡ್ಕೊಂಡು ತಿಂದ್ರೆ ಗತಿ ಇಲ್ಲ ಸರ್ ನಮ್ಗೆ ದುಡ್ಕೊಂಡು ತಿನ್ನೋಬೇಕು ಸರ್
ಮತ್ತೆ ನೀವು ಎಲ್ಲಾ ಮೂಲ ಸೌಕ್ಯಗಳನ್ನ ವಂಚಿತರ ಪಡ ಜರ ಸರ್ ಸರ್ ಪೂರ ಕೊಡ್ಬಹಡ್ರ ಅಂದ್ರೆ ನೀವು ರೇಷನ್ ಕಾರ್ಡ್ ಮಾಡ್ಸೋಬೇಕಲ್ಲ ಸರ್
ನಮ್ಗೆ ರೇಷನ್ ಕಾರ್ಡ್ ಆದದ್ರಲ್ಲ ಏನು ಮಾಹಿತಿ ಇಲ್ಲ ಸರ್ ನಮಗೆ ಯಾರ ಯಾರು ಮಾಡ್ಕೊಡ್ತಾರೆ ಸರ್
ನಮ್ಮ್ ಊಲ್ ಒ ತಿಪ್ಪನ ಅಂತ ಇದ್ದ ಸರ್ ಅವ್ನ್ ಕೇಳ್ಬೋದಕಿತ್ತು
ಅದೇ ಸಾರ್ ತ್ಪಾಲ್ ನಾನು ಈಗ ತಿರ್ಕೊಂಡ್ ಬಿಟ್ಟಿ ಸರ್ ಅವ್ನು ಏನ್ ಮಾಡಕ್ಕಲ್ಲ ಸರ್ ಅಕ್ಷಯ್ ಕುಮಾರ್ ಅಣ್ಣ ಬತ್ ನನ್ ಗಂಟಾರ್ ಸರ್ ಈಗ ಅವ್ರು ಏನ್ ಮಾಡಂದ್ರರು ವಲ್ಲ ಹೊಲ್ಲ ಅಂತಾರ ಸರ್ ಅವ ಏ ಮಾಡುದ್ ಅವ್ರಿಗೆ
ತಿಪ್ಪಾನ ಅಂದ್ರೆ ತಿಪ್ಪನ ಬಗತ್ತಲ್ಲ ಸರ್
ಅವ್ ಸರ್
ತಿಪ್ಪಂದ ಕೊೋಲ್ಕರ್ ಅವರ ಇದ್ದಾರಲ್ಲ ಸರ್
ಹೌದು ಸರ್ ಅವ್ರಗ ಅವ್ರ್ದು ಸಹ ಮಾಹಿತಿ ಇದೆ ಸರ್ ನಮ್ಮ್ ಹತ್ರ ಆದ್ರ ಏನ್ ಮಾಡುದು ಸಂಪರ್ಕನ ಸಿಗ್ತಿಲ್ಲ ಸರ್ ಅವ್ರಲ್ಲ
ಆಹಾರ ಮತ್ತು ನಾಗರಿಕ ಸಾಮಗ್ರಿಗಳ ಸರಬರಾಜು ಆಯೋಗದಲ್ಲಿ ಕೆಲ್ಸ ಮಾಡ್ತಾರ ಸರ್ ಮತ್ತೆ ಗೃಹ ಜ್ಯೋತಿ ಗೃಹಲಕ್ಷ್ಮಿ ಎಲ್ಲ ಬರ್ತಲ್ಲ ಸರ್ ನಿಮ್ಗೆ
ಹಾ ಬರ್ತದರ್ ಸರ್ ಎಲ್ಲಾ ಬರ್ತದ ಸರ್
ಮತ್ತತ್ ಹಂಗಿದ್ರ ನೀವು ಈ ಈಗ್ಲಿ ಹೇಳ್ದಂಗೆ ನೀವು್ ಸೌಲಭ್ಯ ಒಂಚ ಚ ಹೊಂದಿದ್ದೀರ ಎಲ್ಲ ಸೌಲಭ್ಯಗಳಗಳನ್ನು ಪಡಿಯಿತಿದ್ದಾರ ಸರ್ ನೀವು ಹೆಂಗ್ ಮಾಡ
ಏ ನಿನ್ ನಿನ್ ಹೇಳಿದ್ ಬರತ್ತಾರ ಸರ್ ಅಕ್ಕ ಅವ ಮಾನ್ಯ ಹುಡುಗ ಅರ್ಜಿ ಅಾಕ್ಯನ್ ನಮ್ ದೋಸ್ತ್ ಸಾಕಂದ್ರೆ ಅಕ್ಷಯ ಕುಬಾರ್ ಅಡ ತೆಗಂಟ ಯಾವ್ಕಂದ್ರೆ ನೀ ಹೇಳ ಬರತ್ತಾರ
ಸರ್ ಮತ್ತೆ ಗೃಹ ಜೊತೆ ಬೇಕ ಸರ್ ಗೃಹಲಕ್ಷ್ಮಿ ನಿಮ್ಗೆ ಆಗ ಬರುತ್ತೆ ಸರ್
ನಮ್ಮ... ಅಕ್ಷಯ್ ಕುಮಾರ್ಣ ಅಳ್ಗೊಂಡಿದಾರ ಸರ್ ಅವ್ರ ಹೆಂಡ್ತಿ ಬರ ಸರ್ ಅವ್ರ ಹೆಂಡ್ತಿ ನಾವ ಎಲ್ಲ ಸಟ್ಟದ ಎ ಸರ್ ಬರ್ತದರ್
ಓ ಓ ಹೋ ಅ ಸಾವತ್ರಿ ಬಂಗಲಿರ ಜತಲ್ಲ ಸ
ಹಾ ಹೌದೌದು ಸರ್ ಅವರು ಅಕ್ಷಯ್ ಕುಮಾರ್ ಅನಗಂಡಿ ಅವ್ರು ಹೇಳ್ತಿ ಸರ್ ಅವ್ರ ಜೊತೆ ತಟ್ಟದಸರ್ ನಾವೆಲ್ಲ
ಸರ್ ಅವರೆಲ್ಲಾ ಎಳ್ಂತ ಇಲ್ಲ ಸರ್ ಮಾನ್ ಮಗನ್
ಅದೇ ಮಾವನ್ ಮಗಳ ಅದ್ರ ಹೆಂತಿ ಸಮ ಅಲ್ ಸರ್ಲ್ಲಾ
ಸರ್ ಮತ್ತ ಅಕ್ರಮ ಸಂಬಂಧ ಬಾಳ
ಅದೇ ಸರ್ ಅಲ್ಲೇ ನಿಮ್ ಮಲ್ಕೋುದನ್ನಲ್ಲಿ ಕೇಸರ್ ಯಾರಿಗ ಏನ್ ಆಕತಿಲ್ಲಾ ಹೇಳ್ನ್ ಸರ್ ನವನಲ್ಲಾ
ಸರ್ ಏನಾದ್ರೆ ಬೇರೆ ಏನಾದ್ರೆ ಇದೇ ಹೆಚಾರಿದ್ದೇ ಏನ್ರು ಮಕ್ಕಳು ಬಂದ ಹೋಗತಾ ಇರ್ತಾರೆ ಹೋಗ್ತಾ ಇರ್ತಾರೆ ನಿಮ್ ಜೋವದ ಬಗ್ಗೆ ಅಸ
ಅದೇ ಸರ್ ನಮ್ಮ್ ನಮ್ ಹೊಲದ್ ಪಕ್ಕದಲ್ಲಿ ಅಕ್ಷಯ್ ಕುಮಾರ್ ಅಣ್ಣ ಅಲಂಗಡ್ದ ಸರ್ ಅವ್ರ ಪಲಾವ್ ಬರಕ್ ತಯಾರಿಾರ ಸರ್ ಅವ್ರಗ ಸ್ವಲ್ಪ ಹೇಳ್ತರಿ ಸರ್ರಾರ್ ಮಾಡಡತ್ತ ಅದು
ಸರ್ ಅಕ್ಷಯ್ ಕುಮಾರ್ ಅನ್ಗಂಡಿ ಅವ್ರು ಹೆಸ ತಾರೆ ಹೆಸ ತಗೋತಾರೆ ಸರ್ ಅವ್ರ ಬಿಟ್ಟು ನಿಮ್ಗೆ ಯಾರುರಿಚೆ ಅಲ್ವಾ ಅವರು ಕಲಿ
ಯಾಕಂದ್ರೆ ಅವರುಮಗ್ ಜೀವದಾಗ ಹೇಳಾರ ಸರ್ ಅದಕ್ಕೆ ಅವ್ರ ಬಿಟ್ಟ ನಮ್ಗೆ ಏನು ಬೋ
ಸರ್ ಹಂಗಿದ್ರೆ ತಾರನ್ ಮಗಳು ಗೊತ್ತಲ್ಲ ಸರ್ ನಿಮ್ಗೆ.
ಅವ್ರು ಗೊತ್ತಲ್ಲ ಸರ್ ಮಲ್ಕೋರು ಬೆಸ್ಟ್ ಫ್ರೆಂಡ್ ಸರ್ ಅವ್ರೆಲ್ಲಾ
ಸರ್ ಹಂಗೆ ಅಲ್ಲ ಹೋಗಿ ಬಿಡಿ ಸರ್ ಮನ್ನೆ ಅಲ್ ನಿಮ್ಮೂರಲ್ ಜಾತ್ರೆ ಆದ್ ಅಂತ ಸರ್ ಹೆಂಗ್ ನಡತು ಜಾತ್ರೆ ಎಲ್ಲ.
ಜಾತ್ರೆ ಎಲ್ಲ ತುಂಬ ಚೆನ್ನಾಗಿ ನಡೀತ್ ಸರ್ ಆದ್ರೆ ಜ ಜಾತ್ರೆಲಿ ಜಗಳನೇ ಬಾಳ ಆಗ್ತರ್ ಸರ್ ಏನ್ ಮಾಡುದ್ ಸ
ಸರ್ ಮತ್ತೆ ಪುರಾಣದ ಎಲ್ಲಾ ಇಟ್ಟಿಂದ್ರ ಅಂತ ಸರ್.
ಹಾ ಪುರಾಣ ಇಟ್ಟಿದ್ ಸರ್ ಮಲ್ಲಿಕಾರ್ಜುನ್ ಮತ್ತ ಯಾರ ಹೇಳಿದ್ ಸರ್ ಪುರಾಣ ಎಲ್ಲ ಸರ್.
ಮಲ್ಲಿಕಾರ್ಜುನ್ ಮತ್ತ್ ಸಿದ್ದೇ ಮಧ್ಯೆ ಸರ್
ಇಲ್ಲ ಸರ್ ಮಲ್ಲಿಕಾರ್ಜುನ ಮತ್ಯ ಸಿದ್ಧಾಂತ ಇಬ್ಬರು ಬಾಳ ಆಗಿತ್ತು ಸರ್ ಅದ್ರೊಳಗ್ರಿ ಪುರಾಣ ಹೆಚ್ಚು ಮಲ್ಲಿಕಾರ್ಜುನ್ ಮತ್ತರ್ಯಾರಿ ಭಾಷಣ ಸಿದ್ಧಂಬತಾರ್ ಬಾ ಮಾಡ್ಯಾರಿ.
ಮತ್ತ ಸಿದ್ದಾಮತ್ಯಾರ್ ಅಂದ್ರೆ ಏನ್ ಆಗ್ಬೇಕ್ ಸರ್ ಟ್ರಸ್ಟ್ಗೆಲ್ಲ.
ಟ್ರಸ್ಟ್ ಗೆಲ್ಲ ಅವ್ರಲ್ಲ ಒಂಥರ ಇದು ಇದ್ದಂಗ್ರಿ ಸರ್ ಚೇರ್ಮನ್ ಇದಂಗೆ ಸರ್ ಎಲ್ಲ ಗುಡಿಗೆ ಚೇರ್ಮನ್ ಇದಂಗ್ರಿ ಅವ್ರೆಲ್ಲ.
ಚಪುನಿ ಅಂತ ಹೇಳ್ತಾ ಇದೀರಾ ಸರ್.
ಪಾಪ ಹಂಗೆಲ್ಲ ಅನ್ನದ್ ತಪ್ಪಗತ್ ಸರ್ ಹಿಗೆಲ್ಲ ಹಂಗೆಲ್ಲ ಅಂದ್ರೆ ನಾವು ಕಂಪ್ಲೇಟ್ ಮಾಡ್ಬಿಡ್ತೀವ್ ಸರ್ ನಿಮ್ಯಾಗೆಲ್ಲ.
ಸರಿ ಯಾರ್ ಮ್ಯಾಗೆಲ್ಲ ಕಂಪ್ಲೇಂಟ್ ಮಾಡಕ್ ಆಗಲ್ಲ ಸರ್ ಇದೆಲ್ಲಾ ಹಂಗೆಲ್ಲಾ ನಡಿಯಲ್ಲ ಅವ್ರೆಲ್ಲ ನಮ್ಮ ನಿಮ್ಮ್ ಊರಲ್ಲಿ ಹೋರಾಟಗಾರರು ಆಗಿದ್ದಾರೆ ಸರ್ ಮ ಸ ನೀರೇನ್ ಚಲುಮೆ ನಿನ್ನೆ ಪಂಚಾಯಿತಿ ಮುಂದೆಲ್ಲ ಸ್ಟ್ರೈಕ್ ಮಾಡಿದ್ದಾರ್ ಸರ್.
ಅ ಸರ್ ಈಗ ಸಾಯೋ ಟೈಮ್ಲಲ್ ಎಲ್ಲರು ಹೋರಟಗಾರ ಆಗ್ತಾರ್ ಸರ್ ಯಾಕಂತಂದ್ರ ಉತ್ತಮವಾದ ಹೆಸರು ಮಾಡಬೇ ಕಲ್ಸ್ತರ್ ಅದಿಕ್ಕೆ ಹೋರಾಟಗಾರ ಆಗ್ಬೇಕಾಕತ್ ಸರ್ ನಾಳೆ ಸತ್ ಮ್ಯಾಗ್ ನೆಡೆಸ್ಬೇಕಲ್ಲ ಸರ್ ಅವ್ರನ್ನಲ್ಲ ಮತ್ತ ಮಂದಿ.
ಸರ್ ಊರಾನ್ ಹಿರಿಯರಿಗೆಲ್ಲ ಸಾಯದ್ ಬಗ್ಗೆ ಮಾತಾಡ್ಬೇಡಿ ಸರ್.
ಹೌದು ಸರ್ ತಪ್ಪಾಗತ್ತ್ ಸರ್ ನಿಮ್ದುಲ್ಲ ಹಂಗಲ್ಲ ಸಾಯದ್ ಬಗ್ಗೆ ಮಾತಾಡದು ಸರ್ ನಿಮ್ಗೆ
ಮತ್ತೆ ಸರ್ ಮನ್ನೆ ಖಾರ ಹುಣ್ಣಿಮೆ ಇತ್ತು. ಹಾಗೆಲ್ಲ ಇತ್ಕೊಳ್ಳದು ಹೆಂಗ್ ಹೆಂಗ್ ಮಾಡಿದ್ದಾರೆ ಸರ್ ಬಣ್ಣ ಅದು ಹಚ್ಚದು
ಕಾರ ಹುಣ್ಣಿಮೆ ದಿನ ಎತ್ತಿಗೆ ಚ ಚಟಿ ಹೊಡಿಯಕು ನನಗ್ ಹೊಡೆದ್ ಬಿಟ್ಟಾರ ಬರೀ ಸರ.
ಸರ್ ಮತ್ತೆ ನಿಮ್ಮ ಅಣ್ಣ ನಿಮ್ಗೆ ಬ್ಯಾಟ್ರಿ ಹೆಚ್ಚಿದಾನಂತೆ ಸರ್ ನಾಗಪ್ಪ
ಏನ್ ಮಾಡುದು ಸರ್ ಕುಡುಕ್ ನನ್ ಮಗ ಸರ್ ಅವ್ನು ಕುಡುದ್ ಬಿಟ್ಟು ಎಲ್ಲ ನನಗೆ ಹಚ್ಬ ಬಿಟ್ಟಿದ್ದಾನೆ ಸರ್.
ಸರ್ ನೀವು ಅವ್ ಎತ್ತಾ ಇದೀರಲ್ಲ ಸರ್ ಅದಕ್ಕೆ ಸಿಟ್ ಬಂದು ನಿಮ್ಗೆ ತ್ ಬಿಟ್ಟಿದ್ದಾರೆ ಸರ್ ಏ
ಏನ್ ಮಾಡಕ್ಕಾಗಲ್ಲ ಸರ್ ಎತ್ತ ಮತ್ತೆ ನಮ್ದು ಎತ್ತಕ್ಕತ್ತಲ್ಲ ಸರ್ ಹಿಡಬೇಕಲ್ ಸರ.
ಸರಿ ಎತ್ತ ನಿಮ್ದಲ್ಲ ಸರ್ ನೀವ್ ಅದಿ ಎಲ್ಲಾ ವ್ಯವಸ್ಥೆ ಅದು ಮಾಡಲ್ಲ ಸರ್ ಎಲ್ಲಾ ಅವರೇ ಮಾಡಿರ್ತಾರ ಸರ್ ನೀವ್ ಯಾವ್ದಾದ್ರು ಬಂದು ಎತ್ತ ಹಿಡುದು ಒಂದಷ್ಟು ಹಿಂಗದ ಕುಡಸಿ ಹೋಕ್ಕಿನ್ ಅಂದಾನ್ ಮ್ಯಾಲಸ್ ಸರ್ ಅವ್ರ್ ದಿನ್ನ ವರ್ಷ ಗಟ್ಲಿ
ತಾನಗಂಡಿ ಅವ್ರ್ ಅವ್ರುಗ್ ಏನು ಸರ್ಯಗ್ ಬರ್ಲಿಲ್ಲ ಸರ್ ಅದ್ಕೆ ನಾವು ಹೋಗಿ ಬಿಟ್ವಿ ಸರ್ ಅಲ್ಲೆಲ್ಲ
ಜೆ ಡಿ ಎಸ್ ಆಗಿದ್ರು ಸರ್ ನಿಮ್ಮಲ್ಲಿ ಜೆ ಡಿ ಎಸ್ ಪಕ್ಷ ಹೆಂಗ್ ನಡತೆ ಸರ್ ಎಲ್ಲ ನಮ್ ಕಡೆ ಎದೋ ದೇವೇಗೌಡ ಅದು ಇದ್ದರಿ ಸರ್.
ನಮ್ ಕಡೆ ಜೆ ಡಿ ಎಸ್ ಪಕ್ಷ ಅಂತ ಅಂದ್ರ ಅಕ್ಷಯ ಕುಮಾರ್ ಅಣ್ಣ ಬೂತಿ ಅನ್ಗದ್ದಿಯಾ ಶ್ ಕುಮಾರಣ್ಣ ಅನಗಂಡಿ ಅಂದ್ರ ಜೆ ಡಿ ಎಸ್
ಸರ್ ಅನ್ವಡ ಅವ್ರು ನಿತ್ತ್ ಕೊಂದಿದ್ದಾರಂತೆ ಎಂ ಬಿ ಪಾಟೀಲ್ ಮತ್ತು ವಿಜೇಗೌಡ ವಿ ವಿರುದ್ಧ ಸರ್.
ಆ ನನ್ ಮಗನ್ ಮಾತ್ ಅವ್ನು ನನ್ ಮಗನ್ ಹೇಳಕ್ ಹೋಗ್ಬ್ಯಾಡ್ರಿ ಹೆಸರ. ಯಾಕಂದ್ರ ಅವ್ನು ಬರೀ ದುಡ್ಡ ನನ್ ಮಗ ಅದಾನ್ರಿ ಸರ್ ಬರ ದುಡ್ ಕೊಟ್ಟ್ರೆ ಹೋಗ್ಬ ಬಿಡ್ತಾನ್ ಸರ್ ಈಗ ಅಲ್ಲಿ ಸರ್ ಬಸವರಾಜ್ ಹೋಂಡಾಡ್ ಸರ್ ಈಗ ಅದಕ್ಕೆ ಅಕ್ಷಯ ಕುಮಾರ್ ಅಣಬುತ್ತಿ ಅನಂಗಂಡಿ ಅವ್ರ ನಿಂದಿಸ್ಬಕ್ ಮಾಡೀವ್ ಸರ್ ಈಗ.
ಸರ್ ಅಲ್ಲ ಸರ್ ವಿಜುಗೌಡರು ಇದ್ರಲ್ಲ ಸರ್
ವಿಜೂಗೌಡ್ ನನ್ ಮಗ ಅವ್ನ ಬೇಷ ಹ್ ನಿನ್ ಮಗ ಸರ್ ಅವ್ನು ಯಾಕಂದ್ರ ನು ಊರ್ ಕ್ಕೋತೀಿ ಸಾಯ್ತೀನಿ ಅಂತೇಳಿ ಡಿ ಸಿ ಆಫೀಸ್ ಮುಂದ ನಿಂತತ್ ಬಿಡ್ತೆ ಸರ್ ಅದು ಅವ್ ಬೇಡ್ ಸರ್ ನಮಗೆ
ಸರ್ ಮತ್ ನೀವೆಲ್ಲಾ ವೋಟ್ ಬ್ಯಾಂಕ್ ಎಲ್ಲಾ ಚೋರಿ ಮಾಡಿದ್ರೆ ಅವ್ರೆಲ್ಲಾ ಏನ್ ಮಾಡ್ಬೇಕ ಸರ್ ರಾಜಕಾರಣಿಗಳು
ನ್ಯಾಯುವಾಗಿ ನಾವೆಲ್ಲ ಓಟ್ ಅವ್ರಿಗೆ ಹಾಕಿದ್ ಸರ್ ಅ ಹಾಕತ್ತಲ್ಲಿ ಸರ್ ಅದಕ್ಕೆ ಅವ್ ಡ್ಡು ತೋ್ ಮೆ ಹಾಕ್ ಮುದರಕತ್ರಿ ಅದಕ್ಕೆ ನಾವು ಅಕ್ಷಯ್ ಕುಮಾರ್ ಹಣಪತಿ
ಹ ಅದು ಹೋಗ್ಲಿ ಬಿಡ ಸರ್ ಮತ್ತೆ ನೀವ್ ಮನ ಮಂಗ್ಲ ಇವ್ರು ಬೋರ್ ಹಾಕಿದಾರಂತ ಸರ್ ಬಗ್ಲಿ ಇವ್ರು ಸರ್ ರಮೇಶ್ ಅವರುಮ್ಮಂಗಿ
ಸ ಅವರು ಸಹ ಅಕ್ಷಯ ಕುಮಾರ್ ಅ ಅನ್ನಪ್ಪತ್ತು ನನಕ ಗನರು ಬೀಗರ್ ಆಗ್ಬೇಕು ಸರ್ ಅವರು
ಹಯ ಸ ಮತ್ತೆ ಊಟ ಸರ್
ಅವ್ರು ಇವತ್ತು ಬೋರ್ ಶಾಂತಿ
ಸುನೆ ಏನ್ ಬರ್ತ ನೀ ಹೆಂಗ ಸರ್ ಊಟಾ ಸರ್
ಊಟ ಏನಲ್ಲ ಸರ್ ಇನ್ಮೆ ಹೋಗಿ ಮಾಡ್ಬೇಕಕ್ ಸರ್ ನಿಮ್ದು ಸರ್ ಊಟ
ಇ ಎಲ್ಲ ಸರ್ ಎಮ್ಮೆ ಹಾಲ್ ಬರ್ಬೇಕಿದ್ದುೆಾವ ಬ ಕೊಡಕ್ ಬಂದಿದ್ದಲ್ಲ ಸರ್ ಬರ್ತಾನ ಕೂತ ಅವ್ರು ನಾಶ ಮಾಡ್ತಿರ್ತಾರಲ್ಲಮಗೆ
ಸರ್ ಅವರು
ನಮ್ ಶ್ರವಣ್ ಕುಮಾರ್ ಬಸವರಾಜ್ಳ್ಳಿಯ ಅವರ ಎಂತ ಸರ ಅವರು
ಅದೇ ಸರ್ ನಮ್ಮ ಕಟೂರ್ ಅವರು ಅಕ್ಷಯ್ ಕುಮಾರ್ ಅನ್ನ ಜನಗಂಡಾರ ಹೆಂತ ಸರ್ ಅವ್ರು
ಅತ್ತ ಎಲ್ಲ ಹೋಗ್ಲಿ ಬಿಡ್ ಸರ್ ಅವ್ರು ಹೆಮ್ಗಿಗೆಲ್ಲಾ ನಾಷ್ಟಾ ಟಿಫನ್ ಎಲ್ಲಾ ಮಾಡ್ಸ್ತಾರ ಅಂತಸ
ಟಪ್ಪನ್ ಎಲ್ಲ ಅಕ್ಷಯ ಕುಮಾರ್ ಎಲ್ಲ ಮಾಡ್ಸ್ಕೊಂಡ್ ಬರ್ತಾರ ಹೋಗಿ ನಾವವು ಹಾಲ ಹಂಡಾಕ್ ಕುಕ್ಯರರಿ ಬರರಿ ಅಲ್ಲಿ
ಅಲ್ಲ ಸರ್ ಟಿಪ್ಪನ್ ಹೆಂಪಗಳಳಗೆಲ್ಲ ಊಟ ಎಲ್ಲ ಮಾಡಿಸತಾರೆ ಸರ್ ಅವ್ರು
ಅದೇ ಅಕ್ಷಯ ಕುಮಾರ್ ಅಣ್ಣಪ್ಪು ಅೊಂಡರ ಅವರಿಗೆ ಗೊ ತಕ್ ಸರ್ ಅವ್ರಲ್ಲ ನಮ್ ಏನು ಗೊತ್ತಿಲ್ಲ ಸರ್ ನಾ ಬ್ರ ಹಾಲಂಡಿಂದ ಕಷ್ಟ ಹೋಗ್ಯರ್ ಸರ್ ಅಲ್ಲಿ
ಹಾಲ್ ನಿಂತರ ಮತ್ತೆನಾದ್ರೂ ಎಂತರ ಸರ್ ನೀವು
ಹಾ ಹಂಡಡ್ತೆೇವೆ ಬರಿ ಸರ್ ಹಾಲ್ ನಿಡಿದ್ ಮಂಗ ಮಾಡಿದ್ರು ಏನ
ಸರ್ ವ್ಯವಸಾಯದನ್ ಹೆಂಗ್ ನಡ್ತಾ ಇದೆ ಸರ್ ನಿಮ್ಮ್ ಊರಲ್ಲಿ ಕಬ್ಬು ರಾಗಿ ಮುದ್ದೆ
ನಮ್ ಕಡೆ ಕಬ್ಬು ರಾಗಿ ಮುದ್ದೆ ಲ್ಲ ಸರ್ ಕಬ್ಬು ಜ್ಳ ಇವದಾವ್ರೆ ಸರ್ ನಪ ಎಲ್ಲ
ಬೀಗನ್ ಜಳ ಆಗ್ಲಿಕ್ಕೆ ಬರ್ತ್ತ ಸರ್ ಈಗಲ್ಲಾ ಗೋಧಿ ಮಂತೆ ಪಾಲೇ ಮೆಕ್ಕೆಜೋಳ ಎಲ್ಲ ಈ ತರ ಆಗ್ಬೇಕು ಸರ್
ನಾವವು ಎಲ್ಲ ಹಾಕ್ಬಿಟ್ಟಿದೆ ಸ ಈಗ ಮಾಡಕಾಗಲ್ಲ ಸ ಈಗ
ಲ್ಲ ಸರ್ ಎಲ್ಲಾ ಸ್ವೀಟ್ ಕಾರ್ನ್ ಅಂತ ಎಲ್ಲ ಪಬ್ಲಿಕ್ ಆಗ್ತಾ ಇದೆ ಸರ್ ಈಲ್ಲ ಭಾರಿ ಆಗುತ್ತೆ ಸರ್ ಅದೆಲ್ಲ
ಅದೇ ಸರ್ ನಮ್ಮ್ ಪ್ರಂಡ್ ಇನ್ನೊಬ್ಬ ಪ್ರಾಣ್ ಅ ಸರ್ ಮಲ್ಲಿಕಾರ್ಜುನ ಹಂಡೆ ತಾರೆ ಅವ್ರರೆಲ್ಲಾ ಹಾಕಕ್ಬಿಟ್ಟಿದ ಸರ್ರಿಗೆಲ್ಲ
ಬಣಕಲ್ಲ ಸರ್ ಅ ಬರ ಆನಿಯನ್ ಗೋ ಗ್ರೋವರ್ಸ್ ಗ್ರೇಪ್ ಗ್ರೇಪ್್ಲವರ್ ಸರ್ ಯ್ರಲ್ಲ ಅವ್ರದೊಂದು ಗ್ರೂಪೇ ಇದೆ ಸರ್ ನಮ್ಮ್ಊರು ಮನೆಗಳುಿ ಜಾತ್ರೆಲ್ಲ ಬೇ ಗ್ರೇಸ್ ಇದವ್ರದ ಅಷ್ಟೇ ಬೇ್ಯಾ ಬೇಕ ಗುಡಿಿ ತರಸ್ಕರ ಅವರ ಬನ್ನಿ ಹೌದ ಸರ್ ನಾ ರಾಕ್ಷಸ ತಾನೇ ಮ್ಯಾರೇಜ್ ಇದೆ ಸರ್ ಅವ್ರ್ದು
ಹೌದಾ ಸ ಹ ಹೆಂಗಂದ್ರೆ ನಮಗೂ ಮ್ಯಾರೇಜ್ ಕರೀತೇಿ ಸರ್ ನಾವು ಬರ್ತೇವಿ ಸರ್
ಹಾ ಸರಿ ಹೇಳ್ತಾರೆ ಸರ್ ಅವರು ಎಲ್ಲಾ ಅವ್ರ್ದ ಹೆಂಗಿದೆ ಸರ್ ಎಲ್ಲಾ
ಅವ್ರದ್ದುಮಗೆ ಗೊತ್ತ ಸ ನಿಮ್ ನಿಮ್ ನಿಮ್ಮ ಹತ್ರ ಅದ ಸರ್ ಅವ್ರು ನಮ್ಗಏನ್ ನಮ್ಗೆ ದೂರದಾರಲ್ಲ ಅವ್ರಲ್ಲ ಈಗ
ಹಾ ಸರ್ ಈಗೆಲ್ಲಾ ಉಳ್ಳಂಗಡ ಅದು ಬಿತ್ತು ಸೀಸನ್ ಇರ್ತ್ತತೆ ಸರ್ ಅವ್ರೆಲ್ಲ ಕೂಗ ಅದ ಸರ್ಜ್ ಮಾಡ್ತಿರ್ತಾರ ಸರ್ ಎ
ಇಲ್ರಿ ಸರ್ ಈಗಲ್ಲ ಈ ಒಂದು ಎಂಬತ್ತ ಎಕರೆ ಹೊಡೆದಾರತಿ ಸರ್ ಒಂದ ಎಂಬತ್ ತಾಸ ಮಾಡಡ್ಯರ್ತಿರ ಅವ್ರೀಗ
ಮತ್ ಮಳಿ ಇಲ್ಲ ಅಂತ ಹೇಳ್ತಾರೆ ಹೆಂಗೆ ಅಂಬ ಮೆಕ್ರ ಅಣಾಮನಲ್ಲಿ ಬಿತ್ ಬರ್ತಾರ ಸರ್
ನೀರಾವ್ರ ಇದ್ರು ಬಿು ಬಿಟ್ಟಿದ ಸರ್ ಎಲ್ಲ
ಹಾ ಸರ
ಹಾ ಸರ್
ಮತ್ ಅಜಿತ್ ದೀಪಿ ಅವ್ರು ಫೋನ್ ಮಾಡ್ತಾ ಇದ್ದಾರಂತೆ ಸರ್ ನಿಮ್ಗೆ ಹೆಂಗ ಅವ್ರ ಏನಾಗ್ಬೇಕಕ್ ಸರ್ ನಿಮ್ಗೆ
ಅಜಿತ್ ಜಿ ಬಿಿಯ ಅವರುಡಾಂಗ್ ನನ್ ಮಗ ಸರ್ ಅವ್ನು ಬರ ಸು ಸುಳ್ಳು ಹೇಳ್ತಿರ್ ಸರ್ ಅವ್ರಲ್ಲ
ಅವರೇ ಸಹಪಾಠಿಗಳದಂತ ರಮೇಶ್ ಬಗ್ಲಿ ಅವರು ಸ
ಅವರು ತೀರಾ ಡಾಂಗ್ ನನ್ ಮಗಸರ್ ಅವ್ರು ಬರೀ ಆರಾಮ್ದಲ್ಲ ಕಾಣ್ಸರು ಅಲ್ಲ ಆರಾಮ್ ಎಲ್ಲಿ ಇರುತ್ತ ಲೋಕಾಂತರಲ್ಲ
ಸರ್ ಸಯ ಸರ್ ಇನ್ನೇನು ಮಳೆ ಅಂತರುೂ ಇಲ್ಲ ಬೆಳೆ
ಹಾ ಸರ್
ಕೈ ವರಲ್ಲ ಹೆಂಗ್ ಮಾಡುದು ಸರಿನ
ಈಗ ಏನ್ ಲ್ಲ ಸರ್ ಅಕ್ಷಯ್ ಕುಮಾರ್ ಅಣ್ಣಪ್ಪ ನನಗಡೆ ಹೊರ್ತರ್ ಹೋಗಿ ಪರಿಹಾರ ನೆಸ್ಕೊಂಡ್ ಹು ಸರ್ ಹೋಗಿ ಎಲ್ಲ ಈಗ
ತರೆ ಎಲ್ಲಾ ಜೀವನ ಅದು
ಆಯ್ತ ತೋ್ ಸರ್ ಇರ್ತ ತೋ್ ಸರ್ ನಮ ಮ್ ಆಯಐತ್ರಿ ರಂಡಿ ಬ ನೋಡ